ಹಲೋ
ಹೇಳಿ.
ನಮಸ್ಕಾರ.
ನಮಸ್ಕಾರ ಏನ್ ಮಾಡ್ತಾದೀರಾ.
ಹಾ ನೀವೇ ಎಂತ ಇಲ್ಲ ಆಟಾಡ್ತಿದ್ದೀನಿ ಫೋನ್ ಇಟ್ಕೊಂಡು ನೀವು.
ಏನದು ಶಬ್ದ.
ಅದು ನನಗೆ ಒಂದು ಕರೆ ಬರುತ್ತ. ಹ ಹಾ ಹೌದು ನನಗೆ ಕರೆ ಬರುತ್ತಿರುವ ಶಬ್ದ ಅದು.
ಹೌದಾ
ಹೌದು ಊಟ ಮಾಡಿದ್ರಾ.
ಹ್ಮ್ ಮಾಡ್ದೆ ನೀವ ಮಾಡುದ್ರಾ.
ಹೌದು ನಾವು ಮಾಡಿದೆೆವು ಏನ ಅನ್ನು ತಿಂದಿರಿ.
ಅವ್ ಅನ್ನ ಸೊಪ್ ಸ್.
ಸೊಪ್ಪು ಸಾರು ನೀವು ವತ. ಈಥರದನ್ನೆಲ್ಲಾನೂ ತಿನ್ನುತ್ತೀರಿಯೇ.
ಸೆಕೆಂಡ್ ಇಷ್ಟ್ ಹೇಳಿದ್ ಮೇಲ್ ಸೋಚ
ನಾವು ತಿನ್ನುತ್ತೇವೆಷ್ಟು ಮುದ್ದೆ ಜೊತೆಯಲ್ಲಿ ಸೊಪ್ಪು ಸಾರನ್ನು ತಿನ್ನುತ್ತೇವೆ ಗೊತ್ತುಂಟ
ಹಲೋ
ನಾನು ಕೇಳಿದ್ದು ಸುಮ್ನೆ ಹಾಗೆ.
ನೀವು ಮಾತನಾಡುತ್ತಿರುವುದು ನನಗೆ ಸರಿಯಾಗಿ ಕೇಳಿಸುತ್ತಿಲ್ಲವಲ್ಲ.
ಈಗ
ಹಾ ಇವಾಗ ಕೇಳಿಸುತಿದೆ ಹೇಳಿ
ಹ್ಮ್ ಹೇಳಿ
ಏನನ್ನು ನಿಮಗೆ ನಾನು ಬಿರಿಯಾನಿ ಮಾಡುವುದನ್ನು ಹೇಳಿ ಕೊಡಲೆ
ನೀವು ಬಿರಿಯಾನಿ ಮಾಡೋದು ಹೇಳ್ ಕೊಡ್ತೀರಾ
ಹೌದು
ಹಾ ಸರಿ ಹೇಳಿ ಹೇಳಿ ಹೇಳಿ. ಮ್ಯಾಮ್ ನೀವು ಇದನ್ನ ಹೇಳ್ಕೊಟ್ರಿ ಅದನ್ನ ನಾನ್ ಮಾಡದ್ರೆ. ಅದನ್ ತಿಂದೊರು ಸತ್ ಹೋಗ್ಬಿಟ್ರೆ. ಅದಕ್ಕೆ ಭಯ ಅಷ್ಟೆ.
ಅದ್ ನೀವು ಅದನ್ನು ಮಾಡಿದರೆ ಎಲ್ಲರೂ ಪ್ರತಿ ಬಾರಿ ಬಂದು ನಿಮ್ಮನ್ನೇ ಕೇಳಿಕೊಳ್ಳುತ್ತಾರೆ ನನಗೆ ಮಾಡಿಕೊಡು ನನಗೆ ಮಾಡಿ ಕೊ ಕೊಡು ಅಂತ ಆತರ ಒಂದು ರೆಸಿಪಿ ಆತರ ಒಂದು ವಿಧಾನವನ್ನು
ಅಯ್ಯೋ ನಗು ಬರುತ್ತಿಲ್ಲ ನಿಮ್ಮ ಹಾಸ್ಯ ಮಾಡಿರೋದಕ್ಕೆ
ಓಹ ನಾನು ಹಾಸ್ಯ ಮಾಡುತ್ತಿಲ್ಲ. ನೀ ಇದು ನಿಮಗೆ ಹಾಸ್ಯವನ್ನಿಸುತ್ತಿದೆಯಾ.
ಹೌದು ಹೌದು.
ಹ್ಮ್ ಹ್ಮ್ ನನ್ನನ್ನು ನೀವು ತುಂಬಾ ಬೇರೆ ರೀತಿಯಲ್ಲಿ ತಗೋಳೋ ಹ್ಮ ಒಂಥರ ಇದರಲ್ಲಿ ನೋಡುತ್ತಿದ್ದೀರಾ ನಾನು ಇವಾಗ ಹೇಳಿಕೊಡುತ್ತೇನೆ ಬಿರಿಯಾನಿ ಮಾಡುವುದನ್ನು ಕರೆಕ್ಟಾಗಿ ಕೇಳಿಸಿಕೊಳ್ಳಿ ಸರಿಯಾಗಿ ಕೇಳಿಸಿಕೊಳ್ಳಿ.
ಸರಿ ಆಯ್ತು ಹೇಳಿ ನೀವ ಹೇಳೋದೆಚ್ಚ ನಾನ್ ಕೇಳೋದೆಚ್ಚ.
ಆಯ್ತು ಕೇಳಿಲ್ಲಿ ಬಿರಿಯಾನಿಯನ್ನು ಎರಡು ಎರಡಲ್ಲಿ ಮಾಡಬಹುದು ಅಲ್ಲ ಕೋಳಿಯಲ್ಲೂ ಮಾಡಬಹುದು ಮಟನ್ನಲ್ಲೂ ಮಾಡಬಹುದು ಅದು ಗೊತ್ತುಂಟಾ.
ಅದು ಗೊತ್ತುಂಟು.
ಅದು ಸಾಮಾನ್ಯ ಪ್ರಜ್ಞೆ ಅಂತೀರಾ. ನಿಮಗೆ ಎಷ್ಟು ಬೇಕೊ ಅಷ್ಟು ಚಿಕನ್ ಏನನ್ನು
ಅಂದ್ರೆ ಜಾಸ್ತಿ ಮಟನ್ ಮೊದ್ಲು ತಿಂತಾ ಇರ್ಲಿಲ್ಲ ಇವಾಗ ತಿಂತಾ ಇದ್ದೀವಿ
ಒ ನೀವು ಮೇಬಿ ಅಲ್ಲ ವಾರಕ್ಕೆ ಮೂರು ಬಾರಿ ಬಿರಿಯಾನಿಯನ್ನು ತಿನ್ನುತ್ತೀರಾ ಅನ್ನಿಸುತ್ತದೆ.
ಹೌದೌದು ಕೊಟ್ರೆ ದಿನ ತಿಂತೀವಿ ಆದ್ರೆ ಕೊಡ ಕೊಡಲ್ಲ. ನಿಮ್ಮಂಥವರ ಮಾಡ್ಕೊಟ್ರೆ ನಾವ ತಿಂತೀವಿ.
ಹೌದೌದು ನೀವು ಕೇಳುವುದು ಹೆಚ್ಚ ನಾನ ನೀ ಮಾಡ ಮಾಡಿಕೊಡುವುದು ಹೆಚ್ಚಾ.
ಹಾಗಿರ ಮಾಡ್ಕೊಡಿ.
ನೀವು ಬನ್ನಿ.
ಹೇ ನಾವು ಮಾಡಿಕೊಟ್ರೆ ನಾವ್ ಬರ್ತೀವಿ.
ಈಗ ನಾನು ನಿಮಗೆ ಬಿರಿಯಾನಿಯನ್ನು ಮಾಡಿಕೊಡುವುದು ಹೇಳಿ ಕೊಡಲೆ ಬೇಡವೊ.
ಸರಿ ಆಯ್ತು ಹೇಳಿ ಬೇಜಾರ್ ಮಾಡ್ಕೋಬೇಡಿ.
ನೀವು ಅದನ್ನು ಒಂದು ಇದರಲ್ಲಿ ಬರೆದುಕೊಳ್ಳಿ ನೀವು ಮರೆತು ಬಿಟ್ಟರೆ ನಾನು ಕಷ್ಟಪಟ್ಟು ಹೇಳಿತ್ತೇನೆ. ಮೊದಲಿಗೆ ನಿಮಗೆ ಎಷ್ಟು ಬೇಕೊ ಅಷ್ಟು ಚಿಕನ್ ಅನ್ನು ಎತ್ತಿಕೊಳ್ಳಬೇಕು. ಅದ ಅದರ ಜೊತೆ ನಿಮಗೆ ಯಾವ ಅಕ್ಕಿ ಬೇಕು ಬಾಸ್ಮತಿ ಅಕ್ಕಿ ಬೇಕಾ. ಅಥವಾ ಸೋನ ಮಸೂರಿ ಅಕ್ಕಿ ಬೇಕಾ. ಇದು ಯಾವಕ್ಕಿ ಬೇಕು ಅದನ್ನ ಎತ್ತಿ ಕೊಟ್ಟು ಎತ್ತಿ ಇಟ್ಟುಕೊಳ್ಳಿ ಆಯ್ತಾ. ಅದಾದ್ಮೇಲೆ ಅದರ ಜೊತೆ ಈರುಳ್ಳಿ ಅನ್ನು ತಗೊಳ್ಳಿ. ಸ್ವಲ್ಪ ಟೊಮೊಟೊವನ್ನು ತಗೊಳ್ಳಿ ಮತ್ತು ಅದಕ್ಕೆ ಮೊಸರನ್ನು ಸೇರಿಸಿ.
ಹ್ಮ
ಹಲೋ ನೀವ ನಿಜ್ವಾಗ್ಲೂ ಕೇಳಿಸಿಕೊಳ್ಳುತ್ತಿರ್ರುವೀರಾ.
ಕೇಳಿಸಿಕೊಳ್ಳುತ್ತಿದ್ದೇನೆ ಹೇಳಿ.
ಹಾ ಅದ್ ಅದ್ ಮತ್ತೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಮುಖ್ಯ. ಮತ್ತೆ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ ಕಾಯಿ ಹಾಕಬೇಕು ಮತ್ತೆ ಪುದೀನ ಸೊಪ್ಪನ್ನು ಕೇಳಿದೀರೆ ನೀವು ಅದರ ಅದು ಹಸಿ ಸಿರು ಕಲರ್ ಹಸಿರು ಬಣ್ಣ ಇರುತ್ತದೆ.
ಹಾ ಗೊತ್ತು ಗೊತ್ತು ಹೇಳಿ.
ಹ ಆ ಸೊಪ್ಪುವನ್ನು ಮತ್ತು ಕೊದುಂಬರಿ ಸೊಪ್ಪುವನ್ನು ನೀವು ಅದಕ್ಕೆ ತುಪ್ಪವನ್ನು ಹಾಕಕೊಳ್ಳಬಹುದು ಅಥವಾ ನಿಮಗೆ ಬೇಕೆಂದರೆ ಎಣ್ಣೆಯನ್ನು ಕೂಡಾ ಬಳಸಬಹುದು ನಿಮಗೆ ಯಾವುದು ಉಪಯುಕ್ತವಾಗುತ್ತದೆ ಅದನ್ನು ಬಳಸಿಕೊಳ್ಳಿ.
ತುಪ್ಪ ಚೆನ್ನಾಗಿರುತ್ತೆ ಅಲ್ವಾ.
ಹಾ ತುಪ್ಪಾ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತದೆ.
ಗೊತ್ತುಂಟು ಗೊತ್ತುಂಟು.
ಹಾ ಅದಕ್ಕೆ ಮತ್ತೆ ಸ್ವಲ್ಪ ಅರಿಶಿನ ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಮತ್ತೆ ಧನಿಯಾ ಪುಡಿ ಇವೆಲ್ಲವನ್ನು ನೀವು ಕೇಳಿದ್ದೀರಿಯೆ ಧನಿಯಾ ಪುಡಿಯನ್ನು
ಧನ್ಯಾಪುಡಿ ಕೇಳಿದ್ದೀವಿ.
ಸದ್ಯ ಹಾ ನೀವು ಅಡುಗೆಯ ಮನೆ ಕಡೆ ಹೋಗುತ್ತ
ಏನ್ ರೀ ನೀವು ನನ್ನ ಇಷ್ಟೊಂದ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದೀರಾ.
ಹೌದು ನೀವು ಹಂಗೆ ಮಾತನಾಡುತ್ತೀರಾ ಅದಕ್ಕೆ ನಾನು ಹಾಗೆ ಹೇಳುತ್ತಿದ್ದೇನೆ.
ಇಲ್ಲಾ.
ಹೌದು ಈಗ ತಗೊಂಡಿರೋ ಅಕ್ಕಿಯನ್ನು ಸ್ವಲ್ಪ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಆಯ್ತಾ ತದನಂತರ. ಚಿಕನ್ ಅನ್ನು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ತೊಳೆದುಕೊಂಡಾದ್ಮೇಲೆ ಮೊದಲು ಪಾತ್ರೆಯನ್ನು ಇಟ್ಟಿರುತ್ತೀರಲ್ಲ ಖಾಲಿ ಪಾತ್ರೆಯನ್ನು. ಅದಕ್ಕೆ ಚಿಕನ್ ಅನ್ನು ಹಾಕಿ ಮೊಸರನ್ನು ಸೇರಿಸಿ. ಅದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಉಪ್ಪು ಅರಿಶಿನ ಮೆಣಸಿನಕಾಯಿ ಪುಡಿ. ಮತ್ತೆ ಬಿರಿಯಾನಿ ಮಸಾಲೆ ಅಂತ ಬರುತ್ತದೆ ಹತ್ತು ರೂಪಾಯಿದು. ಅದನ್ನು ಸ್ವಲ್ಪ ಯಾ ಬಿರಿಯಾನಿ ಮಸಾಲೆ ಕಬಾಬ್ ಮಸಾಲಾ ಇವೆಲ್ಲ ಬರುತ್ತದೆ ಗೊತ್ತುಂಟಾ.
ಗೊತ್ತುಂಟು ಗೊತ್ತು
ಅದನ್ನು ನೀವು ಅಂಗಡಿಲೆ ತಂದು ಕೊಡಬೇಕು ತಂದುಕೊಳ್ಳಬೇಕು.
ಯಾಕೆ ಮನೆಲ್ಲಿ ಮಾಡಿದರೆ ಆಗುದಿಲ್ಲವೇ.
ಓ ನಿಮಗೆ ಮಸಾಲೆಯನ್ನು ಮನೆಯಲ್ಲೇ ಮಾಡಿಕೊಡುವಷ್ಟು ಇದು ಉಂಟಾ.
ಅಂದ್ರೆ ನನ್ಗೆ ಗೊತ್ತಿರೋರು ಹೇಳಿದ್ರು ಆಮಾಸ್ ಅಲ್ಲ ಇನ್ನು ಮನೆಯಲ್ಲೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ.
ಪುಳಿಯಗ್ಗರೆನ್ನು ಕೇಳಿಕು ಕೇಳಿದ್ದೇನೆ ಇದು ನನಗೆ ಗೊತ್ತಿಲ್ಲ. ಹ್ಮ್ ಹ್ಮ್ ಇಬ್ ಹ್ಮ್ ಹ್ಮ್ ಆಯ್ತಾ ಅದ್ ಅದಾ. ನಾನ ಎಲ್ಲೀಗ್ ನಿಲ್ಲಿಸ್ತೆೇ ಅನ್ನೋದೇ ಮರ್ತ್ತೋಯ್ತು.
ಯಾಕ್ ಮರ್ತೊಯ್ತು.
ಅಕ್ಕಿಯನ್ನ ಚೆನ್ನಾಗಿ ಹೂ ಅದನೆಲ್ಲಾ ಹಾಕ್ಬಿಟ್ಟು. ಬಿರಿಯಾನಿ ಮಸಾಲೆ ಹಾಕ್ತಿರಲ್ವಾ ಅದನ್ನು ಆಡ್ ಅರ್ಧ ಗಂಟೆ ಮೆರಿನೇಟ್ ಮಾಡಬೇಕು ಮೆ ರಿನೇಟ್ ಅಂದ್ರೆ ನೆನಾಕಿ ಬಿಡಬೇಕು. ಅದ್ ಅದ್ರಿಂದ ಏನಾಗತ್ ಅದ್ರಿಂದ ಏನಾಗುತ್ತದೆ ಗೊತ್ತಾ. ಚಿಕನ್ಗೆ ಮಸಾಲೆಯ. ಏನಾಗುತ್ತೆ ಹೇಳಿ.
ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ.
ಓಹೊ ಪರವಾಗಿಲ್ಲ ನಿಮಗೂ ಸ್ವಲ್ಪ ಬುದ್ಧಿ ಉಂಟು.
ಹಾ ಏನ್ ನನ್ ಬಸನ್ ತಲೆ ಇಲ್ಲ ಅಂತ ಅನ್ಕೊಬಿಟ್ಟಿದ್ದೀರಾ ನಿಮ್ಗೆ ತಲೆ ಇದೆಯ ತ್ತೆ ನನಗಿರಲ್ವಾ.
ಒಯಯೋ. ಆಯ್ತು ಕೇಳಿಸಿಕೊಳ್ಳು ನಾನು ಒಪ್ಪಿಕೊಳ್ಳು. ಅದಾದ ಮೇಲೆ ಒಂದು ದೊಡ್ಡ ಪಾತ್ರೆನು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅಥವಾ ತುಪ್ಪವನ್ನು ಹಾಕಿ ಅದನ್ನು ಬಿಸಿ ಮಾಡಿ. ಅದಕ್ಕೆ ಪಸ್ಟ್ ನೀವು ಒಲೆಯನ್ನು ಹಚ್ಚಬೇಕು ಅದನ್ನು ಮರೆಯದಿರಿ. ಒಲೆಯನ್ನು ಹಚ್ಚಿದರೆ ಮಾತ್ರ. ಹಾಂ ಆ ತುಪ್ಪಕ್ಕೆ ಸ್ವಲ್ಪ ಲವಂಗ ಏಲಕ್ಕಿಯನ್ನು ಹಾಕಿ. ಮತ್ತೆ ಬಿರಿಯಾನಿ ಎಲೆ ಅಂತ ಬರುತ್ತೆ. ಅದು ನಾ ಅದುನಾಕ್ ಪುಟ್ಟ್ ಹುರಿ ಬೇಕು. ಈರುಳ್ಳಿಯನ್ನು ನೀವು ಉದ್ದವಾಗಿ ಕತ್ತರಿಸಿಕೊಂಡ ಈರುಳ್ಳಿಯನ್ನು ಅದಕ್ಕೆ ಸೇರಿಸಬೇಕು.
ತದ ನಂತರ.
ಮೆಣಸಿನ್ಕಾಯಿಯನ್ನು ಸೇರಿಸಬೇಕು. ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಬೇಕು. ಅವಾಗ ಹಸಿವಾಸನೆ ಬರುತ್ತದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದಾಗ ಗೊತ್ತಾ.
ಹೌದೌದು ಅದನ್ನ ಹುರಿದ್ರೆ ಹಸಿವಾಸನೆ ಎಲ್ಲ ಹೋಗುತ್ತೆ.
ಹಾಂ ಅದು ಹೋಗೋವರ್ಗೂ ನೀವು ಉರಿಬೇಕು.
ಹ್ಮ್ ತದ ನಂತರ.
ಹ್ ಅದಾದಮೇಲೆ ಟೊಮೊಟೊವನ್ನು ಇರುತ್ತದೆ ಟೊಮೊಟೊವನ್ನು ಕೂಡ ಹಾಕಿ ಹಾಕಿದನ್ನ ಸರಿಯಾಗಿ ಬೇಯಿಸಿಕೊಳ್ಳಿ. ಅದಾದ್ಮೇಲೆ ಅದಕ್ಕೆ ಧನಿಯಾ ಪುಡಿ ಗರಂ ಮಸಾಲ. ಉಳಿದ ನಿಮಗೆ ಯಾವ್ಯಾವ ಬೇಕು ಆ ಮಸಾಲೆಗಳುನೆಲ್ಲ ಹಾಕೊಳ್ಳಿ.
ಹ್ಮ್
ನನಾದ್ರ ಮೇಲೆ ಒಂದು ಹದ್ನೈದರಿಂದ ಇಪ್ಪತ್ ನಿಮಿಷ. ಸ್ವಲ್ಪ ನೀರ್ ಹಾಕಿ ಅದನ್ನು ಬೇಯ ಕ್ಲೀನ್ ಆಗಿ ಬೇಯಿಸ್ಬೇಕು ಸ್ವಚ್ಛವಾಗಿ. ಅದಾದನಂತರ. ಆ ನೀವು ತರಕಾರಿಯನ್ನು ಹಸಿಯನ್ನೇ ತಿನ್ನಬೇಕಾಗುತ್ತದೆ ಬೇಯಿಸದಿದ್ದರೆ
ಹಾ
ಹ್ಮ್ ನೀವ್ ಹಸೀನು ತಿನ್ನುತ್ತೀರ ಅಂದ್ರೆ ಹಂಗೆ ಇರುತ್ತೆ ಹಾಗೆ ತಿನ್ನಿ
ಇಲ್ಲ ಇಲ್ಲ ಇಲ್ಲ ನಾನ್ ತಿನ್ನಲ್ಲ
ಅದಾದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ನೀವು ತೊಳೆದು ಇಟ್ಟುಕೊಂಡಿರುವ ಅಕ್ಕಿಯನ್ನು ಬೆರೆಸಿ ಸರಿಯಾಗಿ ಹೂರಾಡಿದ್ರೆ ಆಮೇಲೆ ಆ ಪಾತ್ರೆಯ ಮುಚ್ಚೋಳವನ್ನು ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ ತೆಗೆದರೆ ನಿಮಗೆ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿರುತ್ತದೆ
ಇಷ್ಟು ಸುಲಭ
ಹೌದು ಇಷ್ಟು ಸುಲಭ
ಬಾಳ್ ಕೊಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತೈತ್ತು ಗೊತ್ತಾ
ಹ್ಮ್ ನೀವು ನನ್ನ ಪಕ್ಕದಲ್ಲಿ ಇದ್ದಿದ್ರೆ ನಾನು ಮಾಡಿ ಕೊಡ್ತಿದ್ದಿ
ಇಂಗೆ ಪಕ್ಕದಲ್ಲಿದ್ದಿದ್ದರೆ ಹೆಂಗೋ ಮಾಡ್ಕೊಟ್
ಹೌದು ಮತ್ತೆ
ಸರಿ ಆಯ್ತು ನನಗೆ ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು ಮತ್ತೆ ಸಿಗುವ
ಧನ್ಯವಾದ
ಮತ್ತೆ ಸಿಗುವ